ಚೆನ್ನಾಗಿದೆ.
ಕೇಳಿಸ್ತಿದೀಯಾ
ಹಾ ಕೇಳಿಸ್ತಿದೆ ಚೆನ್ನಾಗಿದಯ ಅಂದೇ.
ಹ ಹೌದು ನೀನು
ಹ್ಮ್ ನಾನು ಚೆನ್ನಾಗಿದ್ದೀೇನಿ ಏನ್ ಮಾಡ್ತಿದೀಯ.
ಏನಿಲ್ಲ ಏನಂದ್ರೆ ನಮ್ ನಮ್ಮಣ್ಣವರದು ಹುಟ್ಟ ಹಬ್ಬ ಹುಟ್ಟು ಹಬ್ಬ ಇದೆ.
ಹಾ ಯಾವಾಗ
ಹ ಅದೇ ಇನ್ನ ಹತ್ತು ದಿನ ಇದೆ. ಸಮಯ ಏನ್ ಮಾಡ. ಏನಾದೂ ಅವನ್ಗೆ ಖುಷಿ ಕೊಡ್ಬೇಕಲ್ವಾ ಅಂತ ಏನಾದ್ೂ ಮಾಡಮ್ಮ ಅಂತ ಯೋಚನೆ ಮಾಡ್ತಿದ್ದೀನಿ.
ಹೌದಾ ಇನ್ನು ಎಷ್ಟ ದಿನ ಹತ್ತ ದಿನ ಐತಿ ಅತ ಅಂದ್ ಅಲಾ.
ಹಾ ಹೌದು
ಅಂದ್ರೆ ಅವನ್ಗ ಏನಾದ್ರು ಉಡುಗೊರೆ ಅದು ಎಲ್ಲ ಪ್ಲಾನ್ ಮಾಡಿದೀಯಾ.
ಹ ಉಡುಗರ ಕೊಡಕ್ಕೆ ಹೌದು ಅವನ್ಗೆ ವಾಚ್ ಅಂದ್ರೆ ತುಂಬಾ ಇಷ್ಟ.
ಹಾ ಮತ್ತೆ ಅದ್ ಬಿಿಟ್ಟನ್ ಇವಾಗ ಹುಡುಗರ್ಗೆಲ್ಲ ಏನೇನ್ ಇಷ್ಟ ಆಗುತ್ತೆ ಅದೆಲ್ಲಾ ನೋಡಿ ನಿಮ ನಿಮ್ಮ ಅಣ್ಣನ್ಗೆ ಏನ್ ಇಷ್ಟ ಆಗುತ್ತೆ ಅಂತ
ಹೌದು ಅದೇ ಅದಕಡ ನ ಅನ್ಕೊತಿದ್ದೇನಿ ಆದ್ರೆ ಇದು ಹುಟ್ಟು ಹಾ ಸಮಾರಂಭ ಮಾಡ್ಬೇಕಲ್ವಾ.
ಹಾ ಎಲ್ರಿಗೂ ಕರ್ಸಿ
ಹೌದು ಅದು ಹೆಂಗ್ ಮಾಡೋಣ ಎನ್ ಅಂತ ಅರ್ಥ ಆಗ್ತಿಲ್ಲ
ಇವಾಗ ಅವನ್ಗ ಇಷ್ಟ ಆದ ಎಲ್ಲಾ ಕರ್ಸಿ
ಹ್ಮ್.
ಹ ಮತ್ತೆ ಅವನ್ಗೆ ಸ್ನೇಹಿತರ್ಗೆಲ್ಲ
ಹ್ಮ್.
ಎಲ್ಲಾ ಕರ್ಸಿ ಮತ್ತೆ ಅವನ್ಗ ಇಷ್ಟ ಆಗೋತರಾನೇ ಅವನ್ಗೆ ಹೆಂಗಂದ್ರೆ ಎಲ್ರುೂ ಬಂದ್ರೆ ಇಷ್ಟ ಆಗುತ್ತೋ ಅಥ್ವಾ ಅವನ್ಗ ಇಷ್ಟ ಆದೋರು ಅಷ್ಟೇ ಬಂದ್ರೆ ಇಷ್ಟ ಆಗುತ್ತೋ
ಅದೂ ನಿಜಾನೆ ಇನ್ನೊಂದ ಏನ್ ಗೊತ್ತಾ ಲೈಕ್ ಏನಂದ್ರೆ ಹುಟ್ಟು ಹಬ್ಬ ಪ್ರತಿಯೊಬ್ಬರ ಜೀವನಲ್ಲೂ ವಿಶೇಷ
ಹಾ ವಿಶೇಷವಾದ ದಿನ ಇರುತ್ತೆ ಅದು.
ಆ ದಿನ ಅಂತು ಒಂದು.
ಅವ್ರ ಫುಲ್ ಖುಷಿ ಆಗಿರ್ಬೇಕ್ ಅವತ್ತೆಲ್ಲಾ. ಆ ತರ ಇರಕ್ ನ ಇರ ಇರ್ಸಕ್ ನಾವ್ ಟ್ರೈ ಮಾಡ್ಬೇಕು.
ಹೌದು ಅದ್ರಲ್ಲೂ ಅವರ ಸ್ನೇಹಿತರನ್ನ ಮತ್ತೆ ಬಂದವರನ್ನ ಎಲ್ಲನ್ನೂ ಕರೆಸಿ. ಅವ್ರಿಗೂ ಒಂದು ನೆನಪಿನ ದಿನ ಮಾಡಬೇಕು.
ಹಾ ಅವನ್ಗೂ ನೆನಪು ಇರುತ್ತೆ ಅದು ಇವಾಗ ನಾವ್ ಹಂಗೆಲ್ಲ. ಮಾಡಿದ್ರೆ, ಅವನ್ಗೂ ಅನ್ಸುತ್ತೆ ಮುಂದೆ ನೋಡು ನ ನಾನ ನನ್ ಈ ತರ ಎಲ್ಲಾ ಮಾಡ್ಕೊಂಡೆ
ಹ್ಮ್.
ಅಂತ ಅವನ್ಗೂ ಖುಷಿ ಆಾಗಿರ್ತಾನೆ ಅವತ್ತೆಲ್ಲಾ ಅವನ್ ಇಷ್ಟ ಆಗಿತ್ ತಿಂಡಿ ಎಲ್ಲಾ ಮಾಡ್ಕೊಟ್ಟು
ಹ್ಮ್ ನಿನ್ ನಿನ್ ಹುಟ್ಟ ಹುಟ್ಟು ಹಬ್ಬ ಸಮಾರಂಭ ಹೆಂಗ್ ಮಾಡಿದ್ರು ನಿನ್ ಸ್ನೇಹಿತರು.
ಹ ಅದೇ ಇವಾಗ ಎಲ್ರುೂನು ನಮ್ ಖುಷಿ ಪಡ್ಸಕ್ ಟ್ರೈ ಮಾಡ್ತಾರೆ ಎಲ್ರುೂನು. ನಮ್ಗ ಇಷ್ಟ ಆಗಿದ್ದನ ಕೊಡ್ಸಿ.
ಹ್ಮ್ ನಂಗಂತೂ ಏನ್ ಗೊತ್ತಾ ಹೌದೌದು.
ನೀವ್ ಹೆಂಗ್ ಮಾಡಿದ್ರಿ.
ನನ್ ಹಟು ಹುಟ್ಟು ಹಬ್ಬದ ಸಮಾರಂಭ ಹೆಂಗ ಮಾಡಿದ್ರು ಗೊತ್ತಾ ನನ್ನ ಸ್ನೇಹಿತರು ಏನಂದ್ರೆ ನನ್ನನ್ನ ಒಂದ್ ಕಡೆ ಕರ್ಕೊಂಡ್ ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ. ಕೇಕ್ ಕಟ್ ಮಾಡ್ಸಿದ್ದು. ಅದಾದ್ಮೇಲೆ ನನಗೋಸ್ಕರ ಒಂದ್ ಹಾಡ್ ಹಾಡಿದ್ರು. ಎಲ್ಲಾರು ನ. ನನ್ನ ಸೇರಿಕೊಂಡ್ರು ಡ್ಯಾನ್ಸ್ ಮಾಡ್ತೀವಿ ನೃತ್ಯ ಮಾಡ್ತೀವಿ. ಈ ತರ ಮಾಡ. ಎಲ್ಲಾ ಅ ದಿನ ಅಂತು.
ಮರೆಯಕ್ಕ ಆಗಲ್ಲ ಅಲ್ಲ ಎಲ್ಲಾ. ಅದ್ ಹುಟ್ಟಿದ ದಿನಾ ಅಂದ್ರೇನೆ ಏನೋ ಒಂದ್ರ ಖುಷಿ ಅವತ್ ನಮ್ಗೆ. ಹೊಸ ಬಟ್ಟೆ ಎಲ್ಲಾ ಹಾಕೊಂಡು.
ಅದ್ರಲ್ಲೂ ನಮ್ ಹೊಸ ಬಟ್ಟೆ ಹಾಕೊಂಡ್ರೆ ಅ ಒಂದು.
ಖುಷಿನೇ ಬೇರೆ ಇವಾಗ ಚಿಕ್ಕವರು ಇದ್ದಾಗೆಲ್ಲಾ ನಾವು ಚಾಕ್ಲೇಟ್ ಕೊಡ್ತಿದ್ವಿ ಎಲ್ರಿಗೂ.
ಹೌದು ನಾ ಅಂತ ಮ ಎಲ್ಲ ಶಾಲೆಲ್ಲೆಲ್ಲ
ಹಾ ಶಾಲೆಗಳೆಲ್ಲ ಹೋಗಿ ಸ್ನೇಹತ್ರಿಗೆಲ್ಲ ಅನ್ಸ್ತಿದ್ವಿ ಚಾಕ್ಲೇಟ್ ಸೊ.
ಬೇರೆ ಎಲ್ಲಾ ಸ್ವೀಟ್ ತಗೊಂಡ್ ಹೋಗೋದು ಸಿಹಿ ಅವೆಲ್ಲ ತಗೊಂಡ್ ಹೋಗೋದು ಸಿಲಹಿ ಪದಾರ್ಥಗಳು
ಹಾ ಆಮೇಲೆ ತರಳಳಎಲ್ಲಾ ವಿಶ್ ಮಾಡ್ತಿದ್ರು ಅಂದ್ರೆ ಅದ್ ಹುಟ್ಟು ಹಬ್ಬದ ಸಾಂಗ್ ಹಾಡ್ ಎಲ್ಲಾ ಆಡ್ತಿದ್ರು
ಇನ್ನು ಏನಂದ್ರೆ ನಮ್ ಮನಲ್ಲ ಅಂತ ಹೆಂಗ ಮಾಡ್ತಾರೆ ಗೊ ಇವಾಗ ಹುಟ್ಟು ಹಬ್ಬ ಅಂದೆ ಆ ವ್ಯಕ್ತಿಗೋಸ್ಕರ ಎಲ್ಲಾ ಪೂಜೆ ಮಾಡ್ ಮತ್ತೆ ಅರ್. ನಮ ಏನಾದ್ರು ಇದೆ ಅಂದ್ರೆ ನಮ್ಗೆಲ್ಲಾ ಪೂಜೆ ಪೂಜೆ ಮಾಡ್ತಾರೆ ಆಮೇಲೆ ನಾ ಹೋಗಿ ಹಿರಿಯರ ಹತ್ರ ಆಶೀರ್ವಾದ
ಹ ದೇವಸ್ಥಾನಕ್ಕೆಲ್ಲ ಕಳ್ಸ್ತಾರೆ ಅವವತ್ತು ಆಮೇಲೆ ಸಿಹಿ ತಿಂಡಿ ಎಲ್ಲಾ ಮಾಡ್ತಾರೆ ನಮ್ಗೆ ಇಷ್ಟವಾಗಿದ್ದು ಅವತ್ತೆಲ್ಲ ನಮ್ದೇ ನಾವ್ ಏನ್ ಹೇಳಿದ್ರುನು ಹ್ಮ್ ಹೂ ಓಕೆ ಅಂತ ಮಾಡ್
ಅವಾಗ್ ನಾವ್ ಏನ್ ಮಾಡರು. ಏನು
ಏನು ಮಾತಾಡಲ್ಲ ನಿಮ್ ದಿನ ಐತೆೇನ್ ನೀವ್ ಹೆಂಗಾದ್ರರು ಇರ್ರಿ ಖುಷಿಯಾಗಿರ್ ಅವತ್ತು
ಇನ್ನು ಮನೇಲ್ಲಂತು ಎಷ್ಟು ಚೆನ್ನಾಗ್ ಅಲಂಕಾರ ಮಾಡ್ತಾರೆ ಗೊತ್ತಾ ಬಣ್ಣ ಬಣ್ಣದ ಬಲೂನ್ಗಳತ
ಹಾ ಹಾಕಿ
ಎಲ್ಲಾ ಅಲಂಕಾರದ ವಸ್ತುಗಳೆಲ್ಲಾ ಅಲಂಕರಿಸಿ ಎಷ್ಟು ಚಂದ ಇರತ್ತೋ
ಹಾ ಚೆನ್ನಾಗಿರುತ್ತೆ ಇವಾಗ ನಮ್ ದಿನ ಅಂತ ನಾವ್ ಅಷ್ಟೇ ಅಲ್ಲ ನಮ್ಮ್ ಮನೆಯವರೆಲ್ಲಾ ಖುಷಿ ಪಡ್ತಾರೆ ಇವತ್ತು
ಹ್ಮ್ ಇನ್ನು ಏನ್ ಗೊತ್ತಾ ನಾವು ಆಟಗಳ ಆಡ್ತೀವಿ ಗೊತ್ತಾ ಹುಟ್ಟು ಹಬ್ಬ ಎಲ್ಲಾ ನಮ್ ನಮ್ ಬಂದು ಇವಾಗ್. ಈಗ ನಮ್ಮ ಸಂಬಂಧಿಕರು ಮಕ್ಕಳು ಎಲ್ಲಾರೂ ಬರ್ತಾರಲ್ವಾ ಅವರೆಲ್ಲಾ ನಮ್ದು ಆಡ್ತಾರೆ ಎಷ್ಟು
ಎಲ್ರೂ ಬಂದು ಲಾಸ್ಟ್ ಅಲ್ಲಿ ಊಟ ಎಲ್ಲಾ ಮಾಡ್ಕೊಂಡು ಎಲ್ರ ಜೊತೆ ಊಟ ಮಾಡೋದು ಅದೊಂ ತರಾ ಖುಷಿ ಇವಾಗ ಹಬ್ಬ ಹಬ್ಬ ಬಿಟ್ರೆ ಮತ್ತೆ ಹುಟ್ಟು ಹಬ್ಬ ಅಂತ ದಿನಗಳಲ್ಲೇ ಎಲ್ರೂ ಸೇರುತ್ತಾನೆ ನಾವು
ಹ್ಮ್ ಅವರಂತೂ ದಿನ ತುಂಬಾ ಸಂಭ್ರಮವಾಗಿರತ್ತೆ. ದೋಶ ಎಲ್ಲಾರ ಮುಖದಲ್ಲೂ ಕಾಣ್ತಿತ್ತ ಯಾವಾಗ್ಲೂ
ಜಗಳ ಮಾಡ್ಕೊಂಡಿದ್ರುನು ಹುಟ್ಟು ಹಬ್ಬದ ದಿನ ಅವ್ರಾಗೆ ಬಂದು ನಮ್ಗೆ ಹ ಇವಾಗ ಶು ಶುಭಾ ಹಾರೈಸತ್ತಾರೆ. ಸರೆಯಲ್ಲ
ಹೌದು ಅವರು ಶುಭಾಕಾಂಕ್ಷೆಗಳೆಲ್ಲ ಮಾಡ ಮಾಡ್ ಈಗ ಎಷ್ಟು ಚಂದ ಆಯ್ತಾ ನನಗೆ ತುಂಬಾ ಇಷ್ಟ ಆಗುತ್ತೆ ಅದುಂತು
ಹ್ಮ್
ಹಾ ಯಾವಾಗ್ಲೂ ಯಾವಾಗ್ ಬರತ್ತೆ ಯಾವಾಗ್ ಬರತ್ತ ಅಂತ ಯೋ
ಎಲ್ರರು ಕಾಯ್ತಿರ್ತಾರೆ
ಹ ಹ ಅದಕ್ಕೆ ನಾ ಯಾವಾಗ್ಲೂ ಕಾಯ್ತಾ ಇರ್ತೀನಿ
ಹಾ
ನಾನ್ ಯಾವಾಗ್ಲೂ ಕಾಯ್ತು ನಾ ಇರ್ತೀನಿ ನನ್ ಹುಟ್ಟು ಹಬ್ಬ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತೀನಿ
ನಿಮ್ಮ್ ಅಣ್ಣ ಇವಾಗ ನಿಮ್ಮ್ ಅಣ್ಣಂಗ ಏನ್ ಏನೇನ್ ತರ ಅಂದ್ರೆ ನಿನ್ ನಿ ತಲಲಿ ಏನೇನ್ಐತೆ ಈಗ ಹಿಗ್ ಮಾಡ ಹಿಂಗ ಹಿಂಗ್ ಮಾಡ್ಬೇಕು ಅಂತ
ಹ್ಮ್ ನನ್ಗಂತೂ ತುಂಬಾ ಇಷ್ಟ ಇ ಆತ್ತೆ ನನ್ ಹಟ್ಟ ಹುಟ್ಟುಹಬ್ಬದ ದಿಸ ಅಂತ ನು ಯಾಗ್ಲೂ ಕಾಯ್ತಿರ್ತೀನಿ ಯಾಗ ಬರುತ್ತೆ ಯಾವಾಗ್ ಬರುತ್ತೆ ಅಂತ ಯಾವಾಗ್ಲೂ ಕಾಯ್ಕೊಂಡಿದ್ದೀನ ಅಂತ
ಅದೇ ನಿಮ್ ಅಣ್ಣದು ಹುಟ್ಟಿದ ಹುಟ್ಟಿದ ಹಬ್ಬ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾಾ ಅಂತ ಕೇಳ್ತಿದ್ದೀನಿ
ನನ್ಂತೂ ಅದೇ ನಮ್ಮ ಅಣ್ಣಗೆ ಖುಷಿ ಕೊಡ್ಬೇಕು ಹೆಂಗ್ ಅನ್ಸ್ಬೇಕಂದ್ರೆ ಅವ್ನ್ ಆ ದಿನ ಅಂತು ಮರ್ತೋಗ್ಲೇಬಾರ್ದು
ಹ್ಮ್
ನೀ ಏನಾದ್ರು ನಮ್ಗೆ
ಅಂಗಂದ್ರೆ ನಾನನ್ ಏನ್ ಹೇಳ್ತೀನಿ ಅಂದ್ರೆ ಅವನ್ಗೆ ಹನ್ನೆರಡ್ ಗಂಟೆಲಿಂದಾನೇ ಒಂದು ಇಷ್ಟು ಉುಡುಗೊರೆ ಎಲ್ಲಾ ಸ್ಟಾರ್ಟ್ ಮಾಡ್ಬೇಕು
ಹ್ಮ
ಹಂಗಂದ್ರೆ ಫುಲ್ ದಿನಾ ಅವನ್ಗೆ ಒಂಥರ ಏನೋ ಇವಾಗ್ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತಾರೆ ಇವ್ರ ಮುಂದೆ ಏನ್ ಮಾಡ್ತಾರೆ ಅಂತ ಕುತೂಹಲ ಇರ್ಬೇಕು ಅವನಿಗೆ ಇವಾಗ ಒಂದ್ ಕೇಕ್ ಕಟ್ ಮಾಡ್ಸಿದ್ರೆ ಆ ಆಯ್ತ್ ಮುಗೀತ್ ನಂದು ಬರ್ಡೇ ಅಂತ ಅನ್ಕೊತಾನೆ ಅವನು
ಹೌದ ಹೌದ
ಇವಾಗ ನೀವು ಕ್ಷಣ ಕ್ಷಣ ಅವನಿಗೊಂತರ ಕುತೂಹಲ ಉಟ್ಸೋ ತರ ಏನಾದ್ರು ಒಂದ್ ಮಾಡ್ಬೇಕು ಇವಾಗ ಚಿಟ್ಸ್ ಎಲ್ಲ ಇದು ಪೇಪರ್ಲ್ಲೆಲ್ಲ ಬರೀಬೇಕು ಇದು ಇದು ನೆಕ್ಸ್ಟ್ ಏನು ಅಂತ ನೀನ್ ಹುಡುಕು ಅಂತ
ಹೌದು ಸರಿ ಅವನ್ ತುಂಬಾ ಖುಷಿ
ಹಾ ಅವನ್ಗೂ ಒಂಥರ ಏನೋ ಕುತೂಹಲ ಇರುತ್ತೆ ಮತ್ತೆ ಇವ್ರ ಮುಂದೆ ನಂಗ ಏನ್ ಮಾಡ್ಬೋದು ಮುಂದೆ ಏನ್ ಮಾಡ್ತಾರೆ
ಹ್ಮ್್ಮ ನಮ್ಮ ಅಣ್ಣ ಅಂತ ತುಂಬಾ ಖುಷಿ ಪಡ್ಬೇಕು ನಿಜವಾಗ್ಲುೂ ಆತರ ಮಾಡ್ಬೇಕ ಅಂತತ
ಹಾ ಇವಾಗ ಹನ್ನೆಡು ಗಂಟೆ ಸ್ಟಾರ್ಟ್ ಆದ್ಮೇಲೆ ಅವನ್್ ದಿನ ಸ್ಟಾರ್ಟ್ ಆಗುತ್ತೆ ರಾತ್ರಿಯಿಂದಾನೇ ಅವ್ ದಿನ ಸ್ಟಾರ್ಟ್ ಆಗುತ್ತಲ್ವಾ
ಹೌದು
ಿಂದಾನೇ ಎಲ್ಲಾನು ಅಂದ್ರೆ ಎಲ್ಲಾ ತಯಾರಿ ಎಲ್ಲಾ ಇರ್ಬೇಕು ನಿಮ್ದು ಹಿಂಗ ಹಿಂಗ್ ಮಾಡ್ಬೇಕು ಅಂತ
ಹಾ ನಮ್ಮಮ್ಮ ನಮ್ಮ ನಮ್ಮಮ್ಮ ಅಂತೂ ಎಲ್ಲಾ ಎಲ್ಲಾ ಪದಾರ್ಥಗಳು ರೆಡಿ ಮಾಡ್ಕೊಂಡು ಹೋಗೋಗತ್ತಾ ಶುರು ಮಾಡಕ ಪಾಯಸ ಮಾಡ್ಬೇಕು ಪಾಯಸನ ಮನಗ್ ತುಂಬಾ ಇಷ್ಟ ಗೊತ್ತ
ಹಾ ಹಂಗಂದ್ರೆ ಅವ್ನಿಿಗೆ ಮುಂಜಾನೆ ಎದ್ದ ಇದ್ಮೇಲೆ ಅವ್ನ್ ಪಾಯಸ ಅದೆಲ್ಲ ಕೊಟ್ಟ ದೇವ ಕಳಸಿ ಒಂದ್ ದೇವಸ್ಥಾನ ಇಿಂದ ಬರೋವರ್ಗ್ ಬರೋ ಅದ್ರಲ್ಲೇ ನೀವು್ ಮತ್ತೆ ಅವನ್ಗ ಇನ್ನೊಂದ ಏನಾದ್ರು ರೆಡಿ ಮಾಡಿರ್ಬೇಕು
ಹ್ಮ್ ಹಾಗು ಮತ್ತೆ ಎಲ್ಲಾ ಕೇಕ್ ತಂದು ಹನ್ನೆರಡು ಗಂಟೆಗೆ ಎಲ್ಲಾರೂ ಸೇರಿ ಬ ಅದು ಕೇಕ್ ಕಟ್ ಮಾಡಸಿ ಹ್ಯಾಪಿ ಬರ್ತ್ಡೇ ಅಂತ ಹಾಡನ್ನ ಹಾಡ್ತಾ ಇದವಿಷ್ಟ
ಹಾ ಅವನ್ಗೆಲ್ಲ ಇಷ್ಟ್ ಖುಷಿ ಆಗುತ್ತೆ ಅವನ್ಗೆ
ಹ್ಮ್ ಅವ್ಗೋಸ್ಕು ನಮ್ಮಮ್ಮ ಎಲ್ಲ
ಆಯ್ ಮತ್ತೆ ಅದನ್ನು ಮತ್ತೆ ಅವನ್ ಗೊತ್ತಿರ್ದಿರ ಅವನ್ ಸ್ನೇಹಿತಗೆಲ್ಲ ಕರ್ಸ್ಬೇಕು ಅವನನ್ ಗೊತ್ತೇ ಆಗ್ಬಾರ್ದು ನೀವೆಲ್ಲಾ ಈ ತರ ಮಾಡ್ ಮಾಡತಿದ್ದೀರಿ ಅಂತ
ಹ್ಮ್ ನಾನು ಅಷ್ಟೇ ಅದೇ ಯೋಚನೆ ಮಾಡ್ತಿದ್ದೀನಿ ಈ ತರ ಮಾಡ್ರಿ ಅವ್ನು ನ
ಹಾ ಅವ್ನ್ ಗ ಅವ್ನ್ ಗೊತ್ತ ಆಗ್ಬಾರ್ದು ಫಸ್ಟ್ ನೀ್ ಮಾಡ್ತಿದ್ರಿ ಅನ್ನೋದೇ ಗೊತ್ತಾಗಬಾರ್ದು ಅವನ್ಗೆ ಹಂಗ್ ಮಾಡ್ಬೇಕು
ಹ್ಮ್ ನ ನ್ಕೊ ಏನಂದ್ರೆ ನಮ್ಮಣ್ಣ ಒಬ್ಬರ ಜೊತೆ ಮಾತಾಡ್ತಿಲ್ಲ ಅವನು ಹತ್ತು ವರ್ಷದ ಸ್ನೇಹಿತ ಅವನಿಗೆ
ಓ ಅವ್ನ್ ಕರ್ಸುದ್ರೆ ಅವನ್ ಖುಷಿ ಪಡ್ತಾನೆ
ಅದೇ ಏನ್ ಜಗಳ ಆಗಿದೆ ಅಂತ ನನ್ಗೂ ಗೊತ್ತಿಲ್ಲ ಆದ್ರೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅವನ ನನ್ನ ನಮ್ಮ ಅಣ್ಣನ್ ಬ ನಮ್ಮ ಅಣ್ಣನ್ ಬಳೆ ಹುಟ್ಟು ಹಬ್ಬದ ದಿವಸಕ್ಕೆ ಕರೆದಾರೆ ಅವ್ನ್ ಖುಷಿ ಪಡ್ತವೇನು ಅವ್ರ ಇಬ್ಬರನ್ನ ಒಂದ್ ಮಾಡಿದ್ರೆ ನನ್ಗೂ ಒಂದ
ಹ ಅವ್ರಿಗು ನಿ ನಿಮ್ಮಣ್ಣಂಗು ಖುಷಿ ಇರುತ್ತೆ ನಾನನ್ ನೋಟ ಒಬ್ಬದ ದಿನ ನನ್ ಸ್ನೇಹಿತಾ ನಂಗ್ ಸಿಕ್ಕಾ ಅನ್ನೋದು
ಹ್ಮ್ ಅೆಲ್ವಾ ಒಂದ
ಇವಾಗ ಆ ಈಗ ಹುಟ್ಟುಹಬ್ಬದ ದಿನ ಅದ್ ಎಂತ ತದಿದ್ ಹ್ಮ್ ಯಾರು ಅವತ್ತಿನ ದಿನ ನೋಯ್ಸಕ್ ಇಷ್ ಷ್ಟಪಡಲಾ.
ಹಾಗೆ ಹಾಗೆ ಅದೇ ಅದಕ್ಕಂತಾನೆ ಇವಾಗ ಹುಟ್ಟುಹಬ್ಬದ್ ದಿಸ ಬಂದಿದ್ದಾನಲ್ವಾ ತ ಅವನು ಕೋಪ ಕ ಮಾಡ್ಕೊಂಡು ಅವ್ನ್ ಜೊತೆ ಖುಷಿ ಪಟ್ ಅವ್ನ ಚೆನ್ನಾಗಿರುತ್ತೆ ಈಗ.
ಹಾ ಹಂಗೆ ಅವ್ರ ಸ್ನೇಹಾನು ಕಂ ಅಂದ್ರೆ ಮುಂದುವರಿಯತ ಹಂಗೆ.
ಹೌದು ಹೌದು ನಾನು ಅದೇ ಮಾಡ್ತಿದೀನಿ ನಾನ್ ನಿಜ ಅದ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ನನ್ಗ್ ಗೊತ್ತಿಲ್ಲ ನನ್ ಪ್ರಯತ್
ನೀನ್ ಪ್ರಯತ್ನ ಒನ್ ಟೈಮ್ ಅವ್ರ್ಗ್ ಕರೆ ಮಾಡಿ ಕೇಳು. ಏನೇನ ಆಗಾಗಿದೆ ಅಣ್ಣ ಇವೆಲ್ಲಾ ಮುಂದೆ ಇವಾಗ ಅವ್ನ್ ಬರ್ಡೆ ಅವನ್ದು ಹುಟ್ಟುಹಬ್ಬ ಇದೆ ಅಲ್ಲ ಮಾತಾಡಿ ಏನು ಆಗಲ್ಲ, ಅಂಗೆ ಹಿಂಗಂತ ರಿಕ್ ಸ್ವಲ್ಪ ಪ್ರಯತ್ನ ಪಡುವ ನಿನ್ ಕಡೆಯಿಂದ.
ಹೌದು ನಾನ್ ಕರೆ ಮಾಡ್ಬೇಕು ಅಂತಾನೇ ನಾನ್ ಯೋಚ್ನೆ ಮಾಡಿದ್ದೀನಿ ನೋಡ ಒಂದ್ಸರಿ ಕರೆ ಮಾಡಿ ಕೇಳ್ತೀನಿ. ಅವ್ರ್ ಏನಾದ್ ನ ನ ಮಾತು ತರ ಕೊಟ್ರೆ ನನ್ಗೆ ಸಹಾಯ ಮಾಡಕೆ ಅವರು ಸಿದ್ಧವಾಗಿದ್ರೆ ನಾನು ಕಳದು ನಮ್ಮ ಅಣ್ಣನ್ ಖುಷಿ ಪಡಿಸತೀನಿ ನಿಜವಾಗ್ಲು ನನ್ ತುಂಬಾ ಕಾತುರ್ದಿಂದ ಕಾಯ್ತಿದೀನಿ ಅವ್ರ ನಮ್ಮಣ್ಣ ಬರ್ಡೇ ಯಾವಾಗ ಬರತ್
ಇ ಇ ಇದೆಲ್ಲಾ ಮಾಡಿದ್ರೆ ನಿಮ್ಮ್ ಅಣ್ಣಂಗ ಫುಲ್ ಖುಷಿ ಆಗುತ್ ಮತ್ತೆ ಅವ್ನ ಸ್ನೇಹಿತರ್ಗೆಲ್ಲ ಕರ್ಸಿ ಅವ್ನ್ ಮಾತಾಡ್ದೀರಾ ಇವ್ನ್ ಎಲ್ಲಾ ಇವಾಗ ಮಾತಾಡ್ಸುದ್ರೆ ಅದು ಮರೆಯಲಾಗ್ದ್ ತರ ಇರುತ್ ತೆ ಅವ್ನ್ಗೆ
ಹ್ಮ್ ನಾನ್ ಹಂಗೆ ಮಾಡ್ತೀನಿ, ಅವ್ನ್ ತುಂಬಾ ನೆನಪ ನೆನಪಿರೋ ತರ ನಾನ್ ಅವ್ನು ಹುಟ್ಟು ಹಬ್ಬ ಸಮಾರಂಭ ಮಾಡ್ತೀನಿ. ಸರಿ ಆಯ್ತು ಹ್ಮ್ ಸರಿ ಆಯ್ತು ಬಾಯ್.